ಏನು ಕರೆ ಮಾಡಿದ ತಕ್ಷಣ ಹೇಳಿ ಎನ್ನುತ್ತ. ರಾ ನಮಸ್ಕಾರ ಹೀರೋದನ್ನು ಬಿಟ್ಟಿದ್ದೀರಾ.
ಹಾ ನೀ ನಿಮಗೆ ನಮಸ್ಕಾರ ಅಂದ್ರೆ ಆಗೋದಿಲ್ಲಲ್ಲ ಅದಕ್ಕೆ ಬಿಟ್ಟೆ.
ಸದಿಕ್ಕ ತಿಳ್ಕೊಂಡಿದೀರಲ್ಲ ಅಷ್ಟ್ ಸಾಕು.
ಕಂಡಿಲ್ಲ ಅಂದ್ರೆ ನೀವು ಬಿಡ್ತೀರಾ.
ನೀವು ನನ್ನನ್ನ ಹೊಡದು ಬಿಡ್ತೀರ ಅಷ್ಟೇ.
ಏ ಇಲ್ಲ.
ಹಾ ಅಯ್ಯೋ ನಿಮ್ ಧೈರ್ಯದ ಬಗ್ಗೆ ನಾನು ನೋಡಿದ್ದೀನಿ ತಗೊಳಿ.
ಅಯ್ಯೋ ನೀವ್ ಹಂಗ ಹೋಗಿಲ್ತಿದ್ರೆ ನನಗ್ ಆಕಾಶದ ಮೇಲೆ ತೇಲ್ತಿದ್ದಂಗಿದೆ ನನಗೆ.
ಏನು.
ನನ್ನ ಜೀವ.
ಯಾಕೆ.
ನಂಗಗೆ ಹೊಗಳಿಕೆಗೆ ಬಿದ್ದೋಗ್ತೀನಿ ನಾ ಹಹಹ.
ಅಯ್ಯೋ ದೇವ್ರೇ ಈ ತರ ಇದ್ರೆ ಹೆಗೆ ನೀವು ಮುಂದೆ ಜೀವನದಲ್ಲಿ.
ಅದಕ್ಕೆ ಆದರಿಂದ ನಾನು.
ಅಕಸ್ಮಾತ್ ನೀವ್ ಮದ್ವೆ ಆದ್ಮೇಲೆ ನಿಮ್ ಗಂಡ ಬಂದು. ಎರಡು ಮಾಡ
ಅದೇ ಭಯ ಆಗುತ್ ತ್ತೆ ನಮಗೆ ಒಂದೊಂದು ಬಾರಿ ಹ್ಮ್ ಎಲ್ಲಿ ನೀವು. ಹ ಯಾವ ವಸತಿ ನಿಲದೆಯಲ್ಲಿ ವಾಸಿಸ್ತಾ ಇರೋದು.
ನಾನು ಇಲ್ಲೇ ನಮ್ ಕಾಲೇಜ್. ಕಾಲೇಜಿನ ಹತ್ತಿರಾ. ವಿದ್ಯಾರ್ಥಿನಿಯರ ವಸತಿ ನಿಲಯದಲ್ಲಿ ವಾಸಿಸ
ಹೌದಾ ಅಲ್ಲಿನ ಸೌಲಭ್ಯ ಮಳ ಹೇವಿ ಹೇಗಿವೆ ಅಂತ ಹೇಳ್ತೀರಾ ನಾನು ಅದಕ್ಕೆ ಸೇರ್ಕೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ.
ಹ ಇಲ್ಲಿ. ಪರವಾಗಿಲ್ಲ ಉತ್ತಮ ಕೊಠಡಿಗಳಿದ್ದಾವೆ. ಶುದ್ಧ ನೀರ ಇದೆ ಊಟದ ವ್ಯವಸ್ಥೆ ಮತ್ತೆ.
ನೀವೆಲ್ಲಾ ಇದೀಯಾ. ಹ ನನಗೆ ನನ್ನ ಬೇರೆ ಸ್ನೇಹಿತರನ್ನು ಕೇಳಿದರೆ ಅಲ್ಲಿ ಏನುೂ ಇರ್ಲಿಲ್ಲ ಬರೀ ಕೊಠಡಿಗಳಿದ್ದವು ಶುದ್ಧ ನೀರು ಊಟ ಕೂಡ ಕೊಡುವುದಿಲ್ಲ. ಈಗಿರುವ ನನ್ನ ಕೊಠಡಿಯಲ್ಲೂ ಅಷ್ಟೇ ಊಟದ ವಿಷಯ ಆಗ್ಲಿ ನೀರಿನ ವಿಷಯ ಆಗ್ಲಿ ಯಾವ್ದೂ ಚೆನ್ನಾಗಿ- ನೀವು ಯಾವ ಜನ್ಮದಲ್ಲಿ ಅದೃಷ್ಟವಂತರು. ಪುಣ್ಯ ಮಾಡಿದ್ದೀರಾ
ಅಯ್ಯೋ ಏನ್ ಪುಣನೋ ತಗಳಿ. ಎಲ್ಲದಕ್ಕಿಂತ ಪರವಾಗಿಲ್ಲ ಅದೇ ನಾನು.
ಆಯ್ತು ನಿಲಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದಿದ್ದಾರೆ.
ಹಾ
ಕೇಳುಸ್ತಿದಿಯ ಹ ನಿಮ್ಮ ಮನೆಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ.
ನಮ್ಮ ಮನೆಯದಲ್ಲಿ ಸುಮಾರು ಒನ್ನೂರು ಇನ್ನೂರು ವಿದ್ಯಾರ್ಥಿಗಳು ಇರಬಹುದು.
ನಮ್ಮ ಹಾ ವಸತಿ ನಿಲಯದಲ್ಲಿ ಮುನ್ನೂ ನೂರು ನಾನೂರು ಜನ ಇದ್ದಾರೆ ಗೊತ್ತಾ.
ಹಾ
ಊಟದ ವ್ಯವಸ್ಥೆ ಚೆನ್ನಾಗಿದೆಯೇ.
ಹಾ ಹೌದು ಪ್ರತಿದಿನ ಪೌಷ್ಟಿಕ ಆಹಾರವನ್ನು ನೀಡ್ತಾರೆ. ವಸತಿ ನಿಲಯಗಳಲ್ಲಿರುವ ನಿಯಮಗಳೇನು
ಹಾ
ಹಾ ಇಲ್ಲೊಂದು ಕುರುೂಪೆ ಗೂಬೆ ಮುಂಡೆ ಒಂದು ಬಂದು ನನ್ನ
ಹಾ ನನ್ನನ್ನ ಬಂದು ಇನ್ಫೆಕ್ಟ್
ಹಾ ಅದಕ್ಕೆ ತಗೊಂಡ ಹೊಡಿಬೇಕು. ಹಾ ಇರಿ ಈ ಕಡೆ ಆದ್ಮೇಲೆ ಅಮೌನ್
ನೋಡಿ ಏನ್ ಮಾಡ್ತೀರಾ.
ಸರಿ ಸ್ವಾರಿ ನಾನು ತಪ್ಪ ಮಾತ್ ಅಂದಬಿಟ್ಟೆ. ಹೌದು ವಸತಿ ನಿಲಯದ ನಿಯಮಗಳೇನಿದೆ ಅಂತ ಸ್ವಲ್ಪ ವಸತಿ ನಿಲಯದ ನಿಯಮಗಳೇಏನಿದಾವೆ ನಿಮ್ಗೆ ಏ -
ನಿಯಮಗಳು ಅಂದ್ರೆ ಸಮಯಕ್ಕೆ ಸರಿಯಾಗಿ ಬರುವುದು
ನೀವು ಕಾಲ್ ಮಾತಾಡದವ್ಣೆ ಸಮಯಕ್ಕೆ ಸರಿಯಾಗಿ ಊಟ ಇಕ್ತಾರಾ
ಹಾ ಸಮಯಕ್ಕೆ ಸರಿಯಾಗಿ ಇಡ್ತಾರೆ ಆದ್ರೆ ಆ ಸಮಯ ಬಿಟ್ಟು ಬೇರೆ ಯಾವ್ ಸಮಯದಲ್ಲಿ ಹೋದ್ರು ಇರುವುದಿಲ್ಲ ಊಟ.
ಮತ್ತೆ ಸ್ವಚ್ಛತೆ ಬಗ್ಗೆ ಏನೇನು
ಸ್ವಚತೆ ಸ್ವಚ್ಛವಾಗಿ ನಾವು ನಮ್ಮ ಕೊಠಡಿಗಳ ಕೊಟ್ಟಿ ಕೊಠಡಿಗಳನ್ನು ಸ್ವಚ್ಛವಾಗಿ ನೋಡ್ಕಳ್ಬೇಕು ಸರಿಯಾದ ಸಮಯಕ್ಕೆ ಬರಬೇಕು
ನಿಮ್ಮ ಕೊಠಡಿಯಲ್ಲಿ ಶಾಂತವಾಗಿರುತ್ತದಾ ಎಲ್ಲ ಗಲಾಟೆ ಮಾಡುತ್ತಾರಾ ಹ್ಮ ನಿಮ್ಮ ವಲಯದಲ್ಲಿನೂ ಅಷ್ಟೇ ನನಗಾದ್ರೂ ಬೇಜಾರಾಗಬಿಡುತ್ತೆ ಅವರನ್ನ ಕಪಾಳಕ್ಕೆಡ ಹಾಕೋಣ ಅನ್ಸುತ್ತೆ
ಹ್ಮ್
ನೀವೇನಾದರೂ ನಮ್ಮ ವಸತಿ ನಿಲಯದ ಬಗ್ಗೆ ಏನೂ ಕೇಳುವುದಿಲ್ಲವೇ ನೀವು ನಾನೇ ಕೇಳುತ್ತಿದ್ದೀನಲ್ಲ ವಸತಿನಲ್ಲ ಹೇಗ ಗತ್ತೇ ಊಟ ಕೊಡ್ತಾರ ಚೆನ್ನಾಗಿ ಅಂತ ನೀವೇನು ಕೇಳಲ್ವ ನಮ್ಮ ವಸತಿ ನಿಲಯ ಬಗ್ಗೆ
ಹ ಈ ನಿಮ್ಮ ಹೊಸತಿಿನ ಕಿಲದಲ್ಲಿ ಊಟ ಸರಿ ಇಲ್ಲ ಅಂತ ನೀವು ಹೇಳಿದ್ರಲ್ಲ
ಮತ್ತತ್ ನೀವೇನು ಕೇಳ್ತೀಿ ಸನ್ನ
ನೀವೇ ಹೇಳ್ತಿದ್ದೀರಲ್ಲ ಇನ್ನೇನು
ನೀ್ಮ ಕಿ
ನಿಮಗೆ ಗೊತ್ತು ನಾನು ಯಾವ ತರಹದ ಸ್ವಭಾವದವಳು ಅಂತ ಆದ್ದರಿಂದ ನೀವೇ ಹೇಳ್ತೀರಿ
ಹೊೆಯ ಅವರ ಓದಕ್ಕೆಬೇಕ ಎಲ್ಲನ್ ಹ
ನಸ್ೆ
ಮ ನೀವೇ ಹೇಳಿ ನಿಮ್ಮ ವಸತಿಿನಲದಲ್ಲಿ ವಾಸಿಸುವರು ಏನು ಪ್ರಯೋಜನ ಇದೆ
ಏನು ಪ್ರಯೋಜನ ಅಂತಂದ್ರೆ ನಮಗೆ ಈಗ
ಚ
ನಾ ಹೋಗ್ಬೇಕಂದ್ರೆ ತುಂಬಾ ದೂರ ಆಗುತ್ತೆ ಈಗ ನಾವೇ ಹೋಗಿ ಮನೆ ಮಾಡ್ಬೇಕು ಅಂದ್ರೆ ಮನೆ ಖರ್ಚು ಅಡಿಗೆ ಖರ್ಚು ಎಲ್ಲಾನು ಜಾಸ್ತಿ ಆಗುತ್ತೆ ಅದೇ ಇದು ಆದ್ರೆ ಸರ್ಕಾರದಿಂದ ತಂದಿರುವ ವಸತಿನ ಯ ನಮಗೂ ಅನುಕೂಲ ಆಗುತ್ತದೆ ಓದುವುದಕ್ಕೆ ವಿದ್ಯಾಭ್ಯಾಸ ಮಾಡುವುದಕ್ಕೆ ಕೆ
ಇಲ್ಲಿ ನಿಮ್ಮ ಸ್ನೇಹಿತರೊಂದರಿಗೆ ನೀವು ಚೆನ್ನಾಗಿರ್ತೀರಾ ಚೆನ್ನಾಗಿ್ ಬೆರೀತೀರಾ
ಹಾ ಬರತೇನೆಿ ಅವ್ರ ಮಾತಾಡ್ತಿಲ್ಲ ಅಂದ್ರು ನಾನೇ ಮಾತಾಡಿಸತನಿ
ನೀವ್ ಅಷ್ಟು ಒಳ್ಳೆ ನಾನು ಅಂದಕೊಂಡೆ ಇಲ್ಲ ಅಷ್ಟು ಒಳ್ಳೆಯವ್ರಂತ ನಾಚಕೆ ಪಡ್ತರಿ ನೀವು ನಮಗೆ ಕೇೇಳಸ್ಕೊಳಕೆ ನೋಡಕ್ ಆಗ್ತಿಲ್ಲ
ಯಾಕೆ
ಚಂಡಾಳವಾಗಿದೆ ಅ ನಾಜಿಕೆ
ನೀವ್ ಈ ತರ ಅಂತೀರಾ ಅಂತ ನಾನು ಅನ್ಕೊಂಡರ್ಿಲ್ಲ
ಇವಾಗಾಗನಕ್ಕ ಯಾಕೆ ನಡ್ತಿದ್ದೀರಾ
ಹ್ಮ ನಮ್ಮ ಕೊಠಡಿಯಲ್ಲಿ ಒಬ್ಬ ಹುಡುಗಿನ ಬಕ್ರಾ ಮಾಡಿದ್ರೆ ಅದಕ್ಕೆ ನ
ಹ ಹೌದಾ ಮತ್ತೆ ಓದ ಬಗ್ಗೆ ಏನು ಓದಿಗೆ ಅನುಕೂಲವಗುವ ವಾತಾವರಣ ಇದೆ ಈ ನಿಮ್ಮ ಕೊ ನಿಮ್ಮ ವಸತಿ ನಿಲಯದಲ್ಲಿ
ಪುಸ್ತಕಾಲಯ ಗ್ರಂಥಾಲಯ ಇದೆ ಹಾ ಗ್ರಂಥಾಲಯ ಇದೆ ಅ ಅಲ್ಲಿ ಹೋಗಿ ನಾವು ಅಭ್ಯಾಸ ಮಾಡಬಹುದು ಕೊಠಡಿಯಲ್ಲಿ ಆದರೆ ಆಗುವುದಿಲ್ಲ ಯಾಕಂದರೆ ನಮ್ಮ ಸ್ನೇಹಿತೆಯ
ಹೌದು ಕೊಟ್ಟ ಕೊಠಡಿಯಲ್ಲಿ ಎಷ್ಟು ಪುಸ್ತಕಗಳಿವೆ ಅಂದರೆ ಗ್ರಂಥಾಲಯದಲ್ಲಿ ಎಷ್ಟು ಪುಸ್ತಕಗಳಿವೆ ಬರ್ತ
ಗ್ರಂಥಾಲಯದಲ್ಲಿ ನಮ್ಮ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಪುಸಕ್ಕಗಳೆಲ್ಲನ ಇರ್ತವೆ
ಹೌದಾ ಸರಿ ಅ ನಿಮ್ಮ ಗಿರಿಗೆ ವಸ್ತು ಸುಖಿನಿಲ ಈ ಜೀವನ ಇಷ್ಟ ಆಯ್ತಾ
ಹ್ಮ ಪರವಾಗಿಲ್ಲ ಇಷ್ಟ ಅ
ಸ್ವಲ್ಪ ನಿಮ್ ಧ್ವನಿ ಕೇಳಿಸ್ತಿಲ್ಲ ಸ್ವಲ್ಪ ಜೋರಾಗಿ ಮಾತಾಡಿ
ಪರವಾಗಿಲ್ಲ ಇಷ್ಟ ಅಂತಲ್ಲ ಹೊಂದಿಕೊಂಡಿದ್ದೇನೆ ಅಷ್ಟೇ ಹ
ದು ಎಲ್ಲಾ ನಮಗೆ ನಾವು ಓದ್ಬೇಕಂದ್ರೆ ಇನ್ನ ನಾವು ಇರ್ಲೇಬೇಕಲ್ವಾ
ಹ
ನಾವು ನಮ್ಮ ಮುಂದಿನ ವಿದ್ಯಾಭ್ಯಾಸ ಮುಂದುವರ್ಸ್ಬೇಕಂದ್ರೆ
ಹಾ ಎಲ್ಲಕ್ಕೂ ಹೊಂದಿಕೊಳ್ಳಬೇಕಲ್ಲವೇ
ಎಷ್ಟು ಸ್ನೇಹಿತರಾಗಿದ್ದಾರೆ ನಿಮ್ಗೆ ನಿಮ್ಮ ಸತಿನಿಲಯದಲ್ಲಿ ನಿಮ್ಮ ವಸತಿ ನಿಲಯದಲ್ಲಿರುವವರು ಎಷ್ಟು ಜನ ಸ್ನೇಹಿತರಾಗಿದ್ದಾರೆ ನಿಮ್ಗೆ
ಎಷ್ಟು
ಸ್ನೇಹಿತರಾಗಿದ್ದಾರೆ
ನಮ್ಮ ವಸತಿ ನಿಲಯದಲ್ಲಿ ತುಂಬಾ ಜನ ಸ್ನೇಹಿತರಾಗಿದ್ದಾರೆ ನಮ್ಮ ಕೊಟ್ಟು ಕಡ ಹದಿನಾರು ಜನ ಇದ್ದಾರೆ
ಹಾ ನಿಮ ನಿಮಗೆ ವಸತಿ ನಿಲಯದಲ್ಲಿ ವಾಸ ವಾಸಿಸುವ ವಾಸಿಸಿದಿದ್ದೀರಲ್ಲ ಅದೇ ನಿಮ್ಮ ಅನುಭವ ಹೇಗಿದೆ
ನಮ್ಮ ಅನುಭವ ಅನ್ನೋದಕ್ಕಿಂತ ಏನು ಯಾರ್ ಪಾಡಿಗೆ ಅವರ ಇದ್ರೆ ಒಳ್ಳೆವರು ಬ ಇನು ಬೇರೆಯವ್ರ ಪರವಾಗಿ ಮಾತಾಡದ್ರೆ ನಾವೇ ಕೆಟ್ಟವ್ರ ಆಗ್ತೀವಿ ಅದರಿಂದ ಈಗ ಯಾವ ಸಮಯದಲ್ಲಿ ಮಾತನಾಡಬೇಕು ಹಾ ಸಮಯದಲ್ಲಿ ಮಾತನಾಡಬೇಕು ಮಾತಾಡ್ಬೇಕು ಹೆಚ್ಚಿಗೆ ಮಾತಾಡಿದ್ರೆ ಮತ್ತೆ ನಾವೇ ಕೇಳ್ತವ್ರ ಆಗೋದು
ನಿಮ್ಮ ಮಾತುಗಳನ್ನು ಕೇಳಿದರೆ ನೀವು ತುಂಬಾ ಒಳ್ಳೆಯವರು ಅನ್ಸುತ್ತೆ ಯಾರಾದ್ರೂ ನೋಡ್ದ ತುಂಬಾ ಒಳ್ಳೇವ್ರು ಅನ್ಕೋತಾರಲ್ವಾ
ಹಓ ಒಳ್ಳೆಯ ರು ಅಂತ ಅಲ್ಲ ನಾನೇ ಒಳ್ಳೆಯವ್ರಿಗೆ ಒಳ್ಳೆಯವರು ಕೆಟ್ಟವ್ರಿಗೆ ಕೆಟ್ಟವ್ಳು ಆತರ ಅವರು ತಿಳ್ಕಳದ್ರ ಮೇಲೆ ಇರುತ್ತೆ ಎಲ್ಲನೂ
ಊಟ ತಿಂದ್ರಾ
ಹಾ ಆಯ್ತು
ಏನು ಏನ್ ಮಾಡಿದ್ರು ನಿಮ್ಮ ವಸತಿ ನಿಲಯದಲ್ಲಿ
ನಮ್ಮ ನಿಮ್ಮ ವಸತಿ ನಿಲಯದಲ್ಲಿ ಸೊಪ್ಸಾರು ಅನ್ನ ನಿಮ್ಮ ವಸತಿ ನಿಲಯದಲ್ಲಿ
ಸೊಪ್ಪಿನ ಸಾರಾ
ಹ್ಮ್
ಸ್ವಲ್ಪ ಧ್ವನಿ ಕೇಳಿಸುತ್ತಿಲ್ಲ ಯಾಕ ಯಾಕೆ ನೀವು ಇಷ್ಟು ಚಿಕ್ಕದಾಗಿ ಮಾತನಾಡುತ್ತಿದ್ದೀರಾ ಹಾ ನಮ್ದು ಆಯ್ತು ಸದ್ಯಕ್ಕೆ ನೀವು ಒಂದು ಪ್ರಶ್ನೆ ಆದರೂ ತಿರುಗಿ ಕೇಳಿದರಲ್ಲ
ಹ ನಿಮ್ಮ ವಸತಿನಿಲದಲ್ಲಿ ಏನು ಉಟ ಏನು ಉಂಟಾ ಮಾಡಿ
ನಮ್ಮ ವಸತಿ ನಿಲಯದಲ್ಲಿ ಏನು ಕಾಡು ಸಾಂಬಾರು ಮಾಡಿದ್ರು ಕಾಡು ಸಾಂಬರ್
ಕಾಡ ಅದಾವ್ತರ ನಾನ ಈ ಹೆಸರು ಕೇಳೇ ಇಲ್ಲಲ್ಲ
ಹಾ ಸರಿ ಸಾಕು ಮುಂದಿನ ಕರೆಯಲ್ಲಿ ಮಾತಾಡೋಣ ಇಡೀ ಇನ್ನು
ಹ್ಮ ಸರಿ